ಹಲೋ
ಕೇಳಿಸ್ತೀದ್ಯ
ಕೇಳಿಸ್ತಿದೆ
ಏನ್ ಮಾಡ್ತಾದೀರಾ
ನಾನು ಈಗ್ತೇನೆ ಊಟ ತಿಂದು ಮನೆ ಮೇಲೆ ಬಂದು
ಅ ನೀವು
ನಾವು ಟೆಲಿಫೋನ್ ನೋಡ್ತಾ ಇದೀವಿ
ಹೌದಾ
ಹ್ಮ್
ಊಟ ಆಯ್ತಾ ನಿಮ್ದು
ಹಾ ಅತ ನಿಂದು
ಹ್ಮ್ ತಿಂಡ್ವಿ ನೀವೇನ್ ತಿಂದ್ರಿ
ನಾವು ಮುದ್ದೆ
ಹ್ಮ್
ಕಲ್ ಮಟ್ಟೆ ಮೊಸರು ಸಾಂಬಾರ್ ಸ್ವಲ್ಪ ನೀರು ಕುಡಿದ್ವಿ
ಹ್ಮ್
ಹ್ಮ ಹ
ನಾನು ಮುದ್ದೆ ಸಾರು ತಿಂದೆ
ಹ್ಮ
ಹ್ಮ
ಹ್ಮ್ ಮತ್ತೆ ಏನು ಸಮಾಚಾರ
ಏನಿಲ್ಲ ಏನ್ ಮಾಡ್ತಿದೀರ ಈಗ ನೀವು
ನಾ ವನ್ನಟ್ಟೆ ಟೆಲಿಫೋನ್ ಅಲ್ಲಿ ಎನ ಹ್ಮ ನೋಡ್ತಾ ವೀಡಿಯೋ
ಹೌದು
ಹ್ಮ್ ಹ್ಮಏನ್ ಸಮಾಚಾರ ಕಾಲೇಜ್ಗೆ ಹೋಗಿಡಡ್ರಾ ಕಾಲೇಜ್ ಏನೇನ್ ನಡೀತು ಇವತ್ತು
ಹಾ ಹೋಗ್ದೆ ನಮ್ಗೆ ಫರೀಕ್ ಇತ್ತು
ಹ್ಮ್
ಮುಗಿಸಕೊಂಡು ಬಂದೆ ಸಂಜೆ ಬಂದು
ಹ್ಮ್
ನಸು ಕರು ಕರುಕಂದು ನೀರಿಕ್ಕಿ ಅವಿಗೆನು ಸ್ವಲ್ಪಮೇವಕೀ ಒಳಗಡೆ ಕಟ್ಟ ಹಾಕಿ ಸೊಳ್ಳೆ ಜಾಸ್ತಿ ಇತ್ತು ಅದಿಕ್ಕೆ ಸ್ವಲ್ಪ ಹೊಗೇ ಆಕೀ ಸಂಜೆ ಹೊತ್ತು ದಿನ ಇವತ್ತು ಹೋಗಿ ಆಗ್ಬಿಟ್ಟು
ಹ್ಮ್
ಸ್ವಲ್ಪ ಉಲ್ಲ ಹಾಕಿ ನಾನು ಕಾಫಿ ಎಕ್ಕೊಂಡು ಊಟ ಮಾಡ್ದೆ ಈಗ್ ಬಂದೆ ಮನೆಗೆ
ಹ್ಮ ಗಷ್ಟಿ ಕಸಾನ
ಹ್ಮ್ ತುಂಬಾ ಕೆಲ್ಸ ಇರುತ್ತೆ ಸಂಜೆ ಅಂದ್ರೆ ಬೆಳಗ್ಗೆ ನಾನೇನ್ ಕೆಲ್ಸ ಮಾಡಲ್ಲ ಬೆಳಗ್ಗೆ ಎದ್ದೋಳ್ತೀನಿ ರೆಡಿ ಬೆಳಿಗ್ಗೆ ಎದ್ದೋಳಿ ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಗೆ ಹೋಗೋದು ಅಷ್ಟೇ ಸಂಜೆ ಹೋತ್ತು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಹ್ಮ್ ನೀವೇನ್ ಕೆಲ್ಸ ಮಾಡ್ತೀರಾ ಬೆಳಿಗ್ಗೆ ಸಂಜೆ
ನವು ಬೆಳಿಗ್ಗೆ ಒಂದ್ ಏಳು ಗಂಟೆಗೆ ಹೇದೇತಿವಿ
ಹ್ಮ್
ಏನ್ ಕೆಲ್ಸ ಏನಿಲ್ಲ ನಮ್ಮ ಮನೇಲಿ ಆತರ ಆಗ್ ದ್ರು
ಹ್ಮ್ದ
ಇದ್ದಳದು ನಾವು ಹ ಬೆಳಿಗ್ಗೆ ರೆಡಿ ಆಗು ಕಾಲ ಶುರುವಷ್ಟಾಗಿ ಟೈಮ್ ಹೋಗುತ್ತೆ ಮತ್ತೆ ಸಾಯಂಕಾಲ ಏಳ ಗಂಟೆಗೆ ಬರ್ತಿದ್ವಿ
ಹ್ಮ
ಏಳು ಗಂಟೆಗೆ ಬಂದು ಫ್ರೆಶ್ ಅಪ್ ಆದ್ರೂ ಒಂಬತ್ ಗಂಟೆ ಆಗುತ್ತೆ ಒಂಬತ್ತು ಗಂಟೆಗೆ ಊಟ ಮಾಡ್ಬಿಟ್ಟು
ಹ್ಮ್
ಮತ್ತೆ ಸ್ವಲ್ಪ ಹೊತ್ತು ಬುಕ್ ತೆಗ್ದಿ ಓದ್ಕೊಂಡು
ಹ್ಮ್
ಟೈಮೇ ಇರಲ್ಲ ಟೈಮಾಗೋಗಿರುತ್ತೆ ಎಕ್ಸಾಮ್ಸ್ ಓಂದಿದಾವೆ
ಹ್ಮ
ಎಕ್ಸಾಮ್ ಪರೀಕ್ಷೆಗಳಿದಾವೆ ಪರೀಕ್ಷೆ ನೀವು ಓದ್ಕೋಬೇಕು
ಹೌದಾ ವ್ಯಾಪಾರ ಯಾದು ಇರುದುದು ವಿಷಯ ಪರೀಕ್ಷೆಗೆ
ಹಾ
ಹ ಗೊತ್ತು
ಹ್ಮ್
ಅದ್ರಲ್ಲಿ ನಿಮಗೆ ಎಲ್ಲ ಇದು ಬರಲ್ವಾ ಹ ಕನ್ನಡ ಇಂಗ್ಲಿಷ್
ನಂದು ಏನರಲ್ಲ ಕೆಸಿಸಿ ಸಂಬಂಧಪಟ್ಟಂತೆಗೆ ಹ್ಮ್ ಬರ್ತಾವೆ
ತುಂಬಾ ಸುಲಭನದು
ಹ್ಮ
ನೋಡು ಇಲ್ಲ
ಕಪ್ಪಲ್ಲಿ ಯಾದೂ ಸುಲಭ ಇಲ್ಲ ಎಲ್ಲ ನಾವು ಓದು ಕಷ್ಟಪಟ್ಟು ಹೋದ್ರೇನೆ ನಮಗೆ ಎಲ್ಲ ಯಾವ್ದು ಕ
ಹೌದು ಅದು ಸರಿ ನಾವು ಅನ್ಕೊಂತೀವಿ ಅಷ್ಟೆ ಅದು ಸುಲ್ಲುಬ ಇದು ಸುಲ್ಲುಬ ಅದು ಆ ತಗೋಬೇಕಿತ್ತು ಇದ್ ಮಾಡ್ಬೇಕಿತ್ತು ಆದ್ರೆ ಎಲ್ಲಾ ಅವ್ರವ್ರ ಕೆಳ್ತ ಅವ್ರವ್ರಿಗೆ ಹ ಮತ್ತೆ ಎಷ್ಟು ಜನ ಇದ್ದಾರೆ ನಿಮ್ಮ ತರಗತಿಯಲ್ಲಿ ನಿಮ್ಮ ಫ್ರೆಂಡ್ ಸ್ನೇಹಿತರು ಎಲ್ಲಾ
ಹ್ಮ್ ನಮ್ಮ ಇದರಲ್ಲಿ ಒಂದು ಐವತ್ತು ಜನ ಇದ್ದೀವಿ ಹ್ಮ ಇಲ್ಲ
ನಿಮ್ದ ಸರ್ಕಾರಿ ಕಾಲೇಜ
ಹೌದ ನ ಸರಿ
ಹ ನಮ್ದು ಅಷ್ಟೇ ಸರ್ಕಾರಿ ಕಾಲೇಜು ನಾವು ಚಿಕ್ಕಾಗಿಂದ ಮೊನ್ನೆ ತರಗತಿಯಿಂದ ಐದನೇ ತರಗತಿವರೆಗೂ ಸರ್ಕಾರಿ ಕಾಲೇಜೆ ಊರಲ್ಲೋದಿದ್ದು ಶಾಲೆ
ಹ್ಮ್
ಇನ್ನ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಸರ್ಕಾರಿ ಹಿರಿ ಕಾಲೇಜುಶಾಲೆ
ಹ್ಮ್ಮ ನಿಮ್ಗೆ ಬೇಸಿಗೆ ರಜಾ ಆ ತರ ಯಾವ್ದು ಕೊಡಲ್ವಾ
ನಮ್ಗೆ ಮೊದ್ಲು ಕೊಡ್ತಾ ಇದ್ರು ಶಾಲೆಯಲ್ಲಿ ಈಗ ಕಾಲೇಜ್ಗೆ ಸೇರ್ಡ್ಮೆಲೆ ಮೇಲೆ ಕಾಲೇಜಲ್ಲಾತಾರ ಕೊಡಲ್ಲ ಒಂದ್ ಐದಿನೈದು ದಿವಸ ಕೊಡಬಹುದು ಅಷ್ಟೇ
ಏನ್ ಮಾಡ್ತೀರಾ ಅದನೇರ್ ದಿವಸ
ದಾಾವ ಅಧಿ ದಿಸ ಊರ್ಗ್ ಹೋಗೋದು ನಮ್ಮ ಮನ್ದೇವ್ರಿಗೆಹೋಗಿ ಅಲ್ಲಿಿ ಸ್ವಲ್ಪ ದಿನ ಇದ್ದು
ಆರಾಮಾಗಿ ಎಲ್ಲ ತೋಟ ಕಡೆ ಹೋಗಿ ನ ಅನ್ಕೊಂಡವಿ ಸ್ವಲ್ಪದಿನ ಖುಷಿಯಾಗಿದ್ದು ಬರ್ತೀವಿ ರಾಜೆಗಳಲ್ಲಿ ನಮ್ತಾತಾವ್ರುದು ಮಾವಿನ ಕೈ ಮರಗಳೆಲ್ಲಾ ಇದೆ ಹಿಂಗೋ ಬೇಸಿಗೆ ರಜೆ ಬಂದಿದ ತಕ್ಷಣ ಮಾವೆಂಕಾಯಿ ಇಲ್ಲ ಎಲ್ಲ ಅ್ಣಾಗಿರುತ್ತೆ ಹೋಗಿ ಕಿತ್ಕೊಂಡು ತಿಿಂದಕೊಂಡು ಆಟಾಡಿಕೊಂಡು ಆರಾಮಾಗಿ ಖುಷಿ ಪಟ್ಕೊಂಡಿರ್ತೀವಿ ಅಲ್ಲಿ
ನಿಗತ್ತೀಚಿಗೆ ಯಾವ್ದ ಅದು ಅಲೆ ಹೋಗಿಲ್ವಾ ಇತ್ತೀಚಿಗೆ ಯಾವಸ್ಥಳ ರಜದಲ್ಲಿ ಬೇರೆ ಹ್ಮ ಅದೇ
ಹ ಹಾ ಇಲ್ಲ
ಹ್ಮ್ ಹ್ಮ ಇಷ್ಟವಾದ ಪ್ಲೇಸ್ ಯ ಈ ಸ್ಥಳ ಯಾವುದು
ನಮಗೆ ಅಂದ್ರೆ ನಮ್ಮ ಇಲ್ಲಿ ಯಾವ್ದು ಬೆಟ್ಟ ಇದೆ ನಮ್ಮೂಊರಲ್ಲಿ ಬೆಟ್ಟ ಇದೆ ಬೆಟ್ಟ ಅಂದ್ರೆ ಹ
ನಮ್ಗೆ ಇಷ್ಟವಾದಷ್ಟತಲ್ಲ ಚಿಕ್ಕಮಂಗ್ಗಳೂರು ಚಿಕ್ಕಮಗಳೂರು ಸೈಡೂ ಚೆನ್ನಾಗಿರುತ್ತೆ ಮಳೆ ಬೀಳತಾಇರುತ್ತೆ
ಹಾದುನ ಮಂಗಳೂರು ಅ ನೆನಪಾಯ್ತಿು ನನಗೆ ಚಿಕ್ಕಮಂಗ್ಗಳೂರು ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಮಳೆ ಗಾಳಿ ಸೆಕೆ ಇರಲ್ಲ ಬಿಸಲು ಇರಲ್ಲ ನನ್ಗೆ ಬಿಸಿಲುಗಿಂತ
ಮಳೆ ಗಾಳಿ ತಣ್ಣಿಗೆ ಇರೋದೆ ತುಂಬಾ ಇಷ್ಟ ಆಗುತ್ತೆ
ನಮಗೆ ಇಷ್ಟವಾದಸ್ಥಳ ಅದೇ
ಹ
ಹ್ಮ ಚೆನ್ನಾಗಿರುತ್ತೆ ಸ್ಥಳಗಳು ಎಲ್ಲಾ
ಹಾ ತುಂಬಾ ಇಷ್ಟ
ಅದು ಬಿಸಿಲುಗಾಳ ಬಿಸಿಲುಗಾಳಕ್ಕಿಂತ ಮಳೆಗಾಲ ಹೋಗೋದು ಬೆಟ್ರು
ಹಾ ಈ ತರ ನನ್ಗೆ ಯಾವ್ದಾದ್ರು ಬೆಟ್ಟ ಹಗ್ಬೇಕಂದ್ರೆ ಈ ತರ ಇಷ್ಟ ಒ ಈಗೆಲ್ಲ ತಿಗೋದಾಗ ಬೆಟ್ಟ ಹಾತ್ಕೊಂಡ್ ಹೋಗೋದು ಅಮರ ಲೇಲ್ಲಾ ವಾತಾವರಣ ನ ನೋಡಿ ಖುಷಿ ಪಡೋದು ಆಥರ ಇಷ್ಟ ತುಂಬಾ ಇಷ್ಟ
ಹ
ಹ್ಮ್ ನೀವು ಎಲ್ಲಿಗಾದ್ರು ಪ್ರವಾಸ ಹೋಗಿದ್ರಾ
ನಾವು ಇತ್ತೀಚೆಗೆ ಪ್ರವಾಸ ಹೋಗಿದ್ವಿ ಅದೇ ಚಿಕ್ಕಮಂಗ್ಳೂರು ಶ್ರಾವಣಬೇಳಗುಳ ಹೊರನಾಡು ಎಲ್ಲ ಹೋಗ ಮ ರಜೆ ಕೊಡ್ತಿಿರ್ತಾರಲ್ಲ
ಇದ್ರ
ಬೇರೆ ಈ ರಜೆ ಕೊಡ್ತ ಇರ್ತಾರಲ್ಲ ಬೆಂಗಳೂರು ಆ ಸೈಡ್ ಹೋಗಿಲ್ಲ ಮತ್ತೆ ರಜಾ ಕೊಡ್ತಾರಲ್ಲ ಬೇಸಿಗೆ ರಜಾ
ಹ್ಮ್
ಆ ಅವಾಗ ಹೋಗೋದು
ಹೌದಾ ನಾವು ಹಳೆಬೀಡು ಧರ್ಮಸ್ಥಳ ಈ ಕಡೆ ಎಲ್ಲ ಹೋಗಿದ್ವಿ ಇನ್ನ ಇದ್ರಗ ಹೋಗಿದ್ದೆ ನಾ ಹಂದಿ
ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲಾ
ಹ್ಮ್ ಸರಿ ಮತ್ತೆ ಏನ್ ಸಮಾಚಾರ
ಏನಿಲ್ಲ ಹೇಳ್ಬೇಕು ನೀ ಹ
ನಿಮ್ ಮನೆಯಲ್ಲಿ ಅಪ್ಪ ಅಪ್ಪ ಎಲ್ಲಾ ಚೆನ್ನಾಗಿದ್ದಾರಾ
ಬಹಳರು ಚೆನ್ನಾಗಿದ್ದಾರೆ ನಿಮ್ಮ್ ಮನೆಯಲ್ಲಿ
ಚೆನ್ನಾಗಿದ್ದಾರೆ
ಮಳೆ ಬೀಳ್ತಿದ್ದೀಯಾ ನಿಮಗೆ
ನಮ್ಮ ಮಳೆಯೇಟ ಮಮಾರಾಗಿ ತುಂತುರಾಣಿ
ಹ್ಮ್
ನಿಮ್ಗೆ ಅಡಗೆ ಮಾಡೋದಂದ್ರೆ ಇಷ್ಟನಾ
ಹ್ಮ ಇಷ್ಟ ಇರಲ್ಲ ಮನೆಯಲ್ಲಿ ಮಾಡ್ತಾರಣ
ಹ್ಮ ನಿಮಗೆ ಮನೆಯಲ್ಲಿ ಮಾಡುವ ಆ ಅಗೆ ಇಷ್ಟನ ಅಂದ್ರೆ ಊಟ ಅದೇ ಕಡೆ ಮಾಡವು
ಹ ಸರಿ ಮತ್ತೆ ಸಿಗೋಣ
ಸರಿ ಶಿವರಾಜು
ಹ್ಮ
ಸ